ಹಾ ಹೇಳಿ ಕೇಳಿಸ್ತಿದ್ಯಾ. ಹಾ ಅರಾಮ್ ಇದೀವಿ ನೀವು.
ಹು ಹಾ ಅಕ್ಕರ ಹಂಗೆ ಏನ್ ಮಾಡ್ತಿದ್ದೀರಾ.
ಏನಿಲ್ಲ ವಾಕಿಂಗ್ ಮಾಡ್ತಾ ನಿಮ್ ಜೋತೆ ಮಾತಾಡ್ತಿದ್ದೆ ನೋಡಿ ನೀವ್ ಏನ್ ಮಾಡ್ತಿದ್ದೀರಾ.
ಏನಿಲ್ಲಾಕ್ಕ ಸುಮ್ನೆ ಕುಂತೀವಿ ಹೋಗ್ಬೇಕು ಊಟಮಾಡಕ್ಕೆ ಎಂಟು ಎಂಟು ಹತ್ತಕ್ಕೆ.
ಹೌದಾ ನೀವು ಪಿ ಜಿ ಲಾ ಇರೋದಾ.
ಹಾ ಪಿ ಜಿ ಲಕ್ಕ ಇರೋದು.
ಹೌದ ಊಟ ಎಲ್ಲಾ ಚೆನ್ನಾಗ್ ಕೊಡ್ತಾರಾ.
ಹ್ಮ್ ಏನ್ ಹೇಳ್ತಿರಿ ಅಕ್ಕ ಊಟ ಅಷ್ಟೊಂದ ಏನ್ ಚೆನ್ನಾಗಿರಲ್ಲ. ಫೀಜಿ ಊಟ ಗೊತ್ತಲ್ಲ ನಿಮ್ಗೆ ಈಗ ಓದ್ದವ್ರು ಹಣೆಬರನೇ ಅಷ್ಟೇ ಸ್ಟೂಡೆಂಟಗಳ ಹಣೆಬರನೇ ಅಷ್ಟ.
ಹ್ಮ್ ನಿಜ ಅದೇ ಆಮೇಲೆ ಅಲ್ಲಿ ಮನೆ ಊಟನೂ ಒಂದಷ್ಟು ಸಿಕ್ಕ ಸಿಗತ್ತಲ್ಲಾ ಮೆಸ್ಸ ಇರತ್ತೆ ಅಲ್ಲೂ ಹಂಗೇನಾ ಸೋಡಾ ಹಾಕಿ ಕೊಡ್ತಾರ,
ಹಾ ಎಲ್ಲದಕ್ಕೂ ಸೋಡಾ ಪುಡಿ ಮಿಕ್ಸ್ ಮಾಡ್ಬಿಡ್ತಾರಲ್ಲಾಕ್ಕ ಇವ್ರು.
ಅಯ್ಯಯೋ, ಹ್ಮ್ ಇನ್ನ ನಾನು ನೆಕ್ಸ್ಟ್ ಬೆಂಗಳೂರ್ ಬಂದ್ರೆ ಕ್ಲೌಡ್ ಕಿಚನ್ ಓಪನ್ ಮಾಡ್ಬೇಕು ಅಂತ ಮಾಡಿದ್ದೀನಿ.
ಹೌದಾ,
ಹಾ,
ಹ ಹ್ಮ್ ಹ್ಮ್ ಹ್ಮ್ ಮಾಡಿ ಹಂಗಾದ್ರೆ ಚೆನ್ನಾಗಿ.
ದ ಎಲ್ಲಾನು ಏನು ಯೂಸ್ ಮಾಡದಿರ ಮಾಡಬೇಕು.
ಹ್ಮ ಮಾಡಿ ಅಕ್ಕ ಚೆನ್ನಾಗಿ. ನೀವು ಮಾಡುದ್ರೆ ಚೆನ್ನಾಗಲ್ಲ.
ಹ್ಮ್ ನನ್ ಗಂಡ ಅದೇ ಹೇಳ್ತಾರೆ ನೀನು ಅಷ್ಟೊಂದು ರುಚಿಯಾಗ್ ಮಾಡ್ತಿ ಅಲ್ಲ ಕ್ಲೌಡ್ ಕಿಚನ್ ಓಪನ್ ಮಾಡು ಅಂತ ಹೇಳ್ತಾರೆ.
ನಾಳೆ ಇದು ಮಕ್ಳನ್ನ ಕರ್ಕೊಂಡ್ ಮಾಡಕ್ ಆಗ್ಬೇಕಲ್ಲ ಅಂತ ಸುಮ್ನ ಆಗೋದು ಆಮೇಲೆ ರೊ ಟ್ಟಿ ಎಲ್ಲಾ ಮಾಡಕ್ ಬರುತ್ತೆ ನನಗೆ ಅಟ್ಲೀಸ್ಟ ರೊಟ್ಟಿನಾದ್ರು ಮಾಡಿ ಮಾರಾಕ್ ಕೊಡು ಅಂತ ಹೇಳ್
ಹಾ ಹಾ ಹಾ ಹಾ ಅಕ್ಕ ನೀವು ಒಂದ್ವಿಶ ಹೇಳಕ್ಕ ಮಕ್ಕಳಿಗೆ ಎಷ್ಟ್ ಅಕ್ಕ ವಯಸ್ಸ ಇವಾಗ್.
ಒಬ್ನಿಗೆ ಮೂರು ವರ್ಷ, ಒಬ್ನಿಗೆ
ಇಬ್ಬರು ಗಂಡು ಮಕ್ಳ ಇದ್ದಾರಲ್ಲ ಅಕ್ಕ. ಹ್ಮ್ ಹ್ಮ್ ಅಂದ್ರೆ ನೀವು ಇಗಲೇ ದುಡಿಬೇಕು ಆಮೇಲೆ ದುಡಿತಿವಿ ಅಂದ್ರೆ ಆಗಲ್ಲ. ಮತ್ತೆ ಅವ್ರು ಶಾಲೆಗೆ ಹಾಕದ್ರೆ ಆಗಲ್ಲ ನಿಮ್ ಕೈಯಲ್ಲಿ ಮತ್ತ ಅದು ಅವ್ರದು ಓದೋದು ಹಾಳಾಗ್ಬಿಡ್ತೈತಿ. ಮಕ್ಕಳು ಹ್ಮ ಅಕ್ಕ ನೀವ ಏನೇ ಮಾಡಿ. ಹಾ,
ಅಂದ್ರೆ ನಿಮ್ದು ನಮ್ದು ಭಾಷೆ ಸೆ ಸೇಮ್ ಆಗತ್ತೆ
ಹಾ ಸೇಮ್ ಆಗತ್ತೆ,
ಹಾ,
ಅಂದ್ರೆ ನಮ್ದು ಈ ಕಡೆ ಬರೋದು ಮರಬಿಹಾಳ್ ತಾಂಡ ಅಂತ.
ಹಾ ಹೌದಾ,
ಹ್ಮ್ ಹ್ಮ್ ಅಕ್ಕ ನಿಮಗ್ ಒಂದ್ ಮಾತ್ ಹೇಳ್ತೀನಿ. ಮ ಕ್ಕಳಿಗೆ ಮಾತ್ರ ಚೆನ್ನಾಗಿ ಓದಸಿ ಇವಾಗ್ಲಿಂದನೇ.
ಹಾ ಅದಕ್ಕೆ ಅಲ್ವಾ ಕಷ್ಟಪಟ್ಟ ದುಡತಿರೋದು.
ಹ್ಮ್ ನೀವ ಈ ತರ, ಏನು ಟೆಷನ್ ತಗೋಬೆಡ್ ಫಸ್ಟ್ ಮಕ್ಳಗ್ ಚೆನ್ನಾಗಿ ಯಜ ಕೇಶನ್ ಕೊಡ್ರಕ್ಕ ಸಾಕು ಇವಾಗ್ಲಿಂದ ನೀವು್ ಸಣ್ಣವರ ತಿದ್ರೆ ತಿದ್ತ್ಕೊಂತ ಬಂದ್ರೆ ಮುಂದೆ ಚೆನ್ನಾಗ್ ಓದ್ತಾರ ಅವ್ರು.
ನಿಜ ಅದೇ ಇವಾಗಲೇ ಅದೇನೋ ಅಂತಾರಲ್ಲ, ಗಿಡವಾಗಿ ಬಗ್ಗದ್ದು ಮ ರವಾಗಿ, ವಾಗಿ ಬಗ್ಗತ್ತೆ ಅನ್ನೋತರ ಗಿಡ ಇದ್ದಾಗ್ಲೇ ಬಗ್ಗಸ್ಬೇಕ. ಇವಾಗಿಂತಾನೇ ಓದಕ ಶುರು ಮಾಡ್ಬೇಕು
ಹ್ಮ್ ಅಕ ಒಂದ್ ಮತ್ ಹೇಳ ಎಲ್ಲಾ ಕೈಲಿ ಇರೋದು ನಿಮ್ ಕೈಲಿ ಎಲ್ಲಾ ತಾಯಿ ಕಾಯಲಿ ಇರ್ತೈತಿ ಅಪ್ಪ ಹೊರಗಡೆ ಹೋಗತಾರೆ ಸಂಪಾದನೆ ಮಾಡ್ತಾರೆ ಅಷ್ಟೊಂದ ಟೈಮ್ ಕೊಡಕ್ ಆಗಲ್ಲ ಆದ್ರೆ ತಾಯಿ ಆತರ ಅಲ್ವಲ್ಲ
ಹ್ಮ್ ಎಲ್ಲಾನು ಹಳ್ಕರ್ಬೇಕ ಅಂದ್ರೆ ಇವನು ಚಿಕ್ಕನ್ ಇದಾನಲ್ಲಾ ಆದ್ರೆ ಎಲ್ಲಾ ಬರತ್ತೆ ಅವನಿಗೆ ಬಿಸಿಡಿ ಹೇಳ್ತಾನೆ ಜನವರಿ ಫೆಬ್ರವರಿ ಹೇಳ್ತಾನೆ ಆಮೇಲೆ ಅದು ಅಂಗನವಾಡಿ ಕಳಸ್ತೀನಲ್ಲ ಅಲ್ಲಿ ಯಾವ್ದಾದ್ರು ಪ್ರಾರ್ಥನೆ ಎಲ್ಲ ಹೇಳ್ಕೊಟ್ರೆ ಬಂದು ಮನೇಲಿ ಹೇಳ್ತಾನೆ
ಹ್ಮ್ ಅಕ್ಕ ಅವ್ರರಿಗೆ ಆಲ್ಮೋಸ್ಟ್ ಹೇಳ್ತೀನಿ ಇಂಗ್ಲಿಷ್ ಸ್ಪೀಚ್ ಕೊಡಿ
ಹಾ
ಹ ಇವಾಗ್ಲಿಂದ ಅಲ್ಲಾ ಹಿಂಗಗೆ ಹೇಳ್ತನ ಅಂತ ತಿಳ್ಕೊಬೇಡಿ ನಾನ್ ನೋಡ್ತಿದ್ದೀನಲ್ಲಾ
ಹ್ಮ್
ಹ್ಮ್ ಇವಾಗಲಿಂದ ಇಂಗ್ಲೀಷ್ ಸ್ಪೀಚ್ ಕೊಟ್ಟಾನ ಅವ ಚೆನ್ನಾಗೋದು ಮುಂದೆ
ಹೌದು ಅಂದ್ರೆ ಇವ್ರಪ್ಪ ಎಲ್ಲಾ ಇಂಗ್ಲಿಷ್ ಮೀಡಿಯಮು ಆಮೇಲೆ ಇವ್ರಪ್ಪ ಪಪ್ಪ ಎಲ್ಲಾ ಬೆಳೆದಿದ್ದು ಆರ್ಮಿ ಇದ್ರಲ್ಲಿ ಸ್ಕೂಲಲ್ಲಿ ಎಲ್ಲಾ
ಆರ್ಮಿ ಸ್ಕೂಲ್ ಹಾ ಗೊತ್ತು ಗೊತ್ತು ನಿನಗೆ ಆರ್ಮಿ ಸ್ಕೂಲು
ಹಾ ಅಂದ್ರೆ ಅವ್ರಿಗೆ ಕನ್ನಡ ಲ್ಯಾಂಗ್ವೇಜ್ ಇರಲ್ಲ
ಹಾ ಹಾ ಇಂಗ್ಲಿಷ್ ಹಿಂದಿ ಎರಡ ಇರೋದು
ಹಾ ಹೌದು ಹೆಂಗಾಗ ಅವ್ರ ಅಪ್ಪಂಗೆ ಈಗಾದ್ರೂ ಕನ್ನಡ ಅಷ್ಟೊಂದು ಬರೋದಿಲ್ಲ
ಹ ಹಾ ಹಾ ಹಾ ಹಾ ಅಂಗಂದ್ರೆ ಕೆ ವಿ ಸ್ಕೂಲ ಅಲ್ಲಿ ಕೆ ವಿ ಸ್ಕೂಲ್ ಸ್ಕೂಲ್ ಎಲ್ಲಿ ಓದಿರೋದು
ಆ ಅವ್ರದ್ದ ಝಾನ್ಸಿ ಜಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಗೊತ್ತಾ
ಹಾ ಅದು ಗೊತ್ತು
ಜಝಾನ್ಸಿ ಅದು ಬೇರೆ ಸ್ಟೇಟ್
ಅದೇ ಹೇಳಿ ಸ್ಟೇಟಸ ಹೇಳಿ
ಸ್ಟೇಟಸ್ರು ಗೊತ್ತಿಲ್ಲ ಆದ್ರೆ ಜಾನ್ಸಿ ಅಂತ ಗೊತ್ತು
ಹ್ಮ್ ಒಂದು ನಾನ್ ನೋಡಿರೋದ್ ಪ್ರಕಾರ ಇಲ್ಲಿ ಒಂದ ಇದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಉತ್ತರಾಖಂಡದಲ್ಲಿ
ಹಾ
ಹ್ಮ್
ಆ ಬೆಂಗಳೂರಲ್ಲೂ ಒಂದಿದೆ ಮಲ್ಲೇಶ್ವರಂ ಅಲ್ಲಿ ಒಂದಿದೆ ಆಮೇಲೆ
ಹ ಹೌದಾ
ಕೆ ವಿ ಸ್ಕೂಲ್ ಇದೆ ಹಾ ಆಮೇಲೆ ಆರ್ಮಿ ಹೋದೋರ್ನ ಹೋದನ್ ಮಕ್ಕಳನ ಅಷ್ಟ ಇಲ್ದೆ ನಾರ್ಮಲ್ ಪೀಪಲ್ ಮಕ್ಕಳನು ಕರ್ಕೋತಾರೆ
ಹ್ಮ್ ಅಂದ್ರೆ ಎಕ್ಸಾಮ್ ಪಾಸ್ ಮಾಡ್ಬೇಕು
ಹಾ ಹೌದು ಆಮೇಲೆ ಅಪ್ಪ ಅಮ್ಮಂಗೂ ಇಂಟರ್ವ್ಯೂ ಇರತ್ತಂತೆ
ಹಾ ಅಂದ್ರೆ ನೀಮ ಗಂಡವ್ರಂದು ಅಪ್ಪವ್ರೇನು ಆರ್ಮಿಲ್ ಇದೀವಿ ಆರ್ಮಿಲಿ ಇದವಿ
ಹಾ ಹೌದು ನಮ್ಮ ಮಾವ ಆರ್ಮಿನಲ್ಲಿ ಇದ್ದಿತ್ತು
ಹ್ಮ
ಈಗ ರಿಟೈರ್ಡ್ ಆಗಿ ಇಪ್ಪತ್ ವರ್ಷ ಆಯ್ತ
ಇಪ್ಪತ್ತು ವರ್ಷನಾ ಮಾಡ ಮಾಡಿರೋದು
ಅವರು ಮಾಡಿದ್ದು ಇಪ್ಪತ್ತೈದು ವರ್ಷ ರಿಟೈರ್ಡ್ ಆಗಿ ಇಪ್ಪತ್ತು ವರ್ಷ ಆಯ್ತು
ಹೌದಾ ಅಂದ್ರೆ ನಾಯಕ್ ಸುಬೇದರ್ ಆಗ ಬಂದಿದ್ದಾರೆ ಸುಬೇದರ್
ಹಾ ಹೌದು ಸುಬೆದಾರ್ ಆಗಿದ್ದಾರೆ ನಮ್ಮಮಾವ ಆಮೇಲೆ ದೊಡ್ಡ ಮಾವ ಎಲ್ಲಾ ಆಗಿದ್ದಾರೆ ಇಬ್ರೆ ಹ್ಮ ಆಗಿದ್ದಾರೆ ಆಮೇಲೆ ಮೂರ್ ಜನ ತಮ್ಮಂದ್ರು ಹೊಲಾಗದ್ದೆ ನೋಡ್ಕೊತಾರೆ
ಹಾ ಹಾ ಹಾ ಹಾ ಎಷ್ಟು ಜನ ಇದ್ರಲ್ಲಿದ್ದಾರೆ ಅಕ್ಕಾ
ಆರಮಿ ನಲ್ಲಾ ಆರ್ಮಿನಲ್ಲಿ ನಮ್ಮಮಾವ ಮತ್ತೆ ದೊಡ್ಡ ಮಾವ ಇಬ್ರು
ಇಬ್ರು ಇಬ್ರು ಆರ್ಮಿಲಲ್ಲ ಇದ್ದಾರೆ
ಹಾ ಹೌದು ದೊಡ್ಡ ಮಾವನ ಮಗಾ ಏನು
ಡ್ಯೂಟಿ ಎಲ್ಲಿ ಮಾಡೋದು
ಅವರು ಅ ಯಾವ್ದೋ ಅಂದ್ರೆ ಸ್ಟೇಟ್ ನನಗೆ ಅಷ್ಟೊಂದ ನೆನಪಿಲ್ಲಾ ಅ ಪುಣೆದಲ್ಲಿ ಒಂದಷ್ಟು ವರ್ಷ ಮಾಡಿದ್ದಾರೆ ನಮ್ದ ದೊಡ್ಡ ಮಾವ ನಮ್ಮವ ಯಾವ್ದ ಜಾನ್ಸಿನಲ್ಲಿ ಅಂದ್ರು ಆಮೇಲೆ ಇನ್ನೊಂದು ಯಾವ್ದೋ ಒಂದ್ರು ನಂಗ್ ಅಷ್ಟೊಂದ ನೆನಪಿಲಾ
ಹ್ಮ್ ಹ್ಮ್ ಹ್ಮ್ ಹ್ಮ್ ಎಲ್ಲಿ ಸ ಅದಕ್ಕೆ ನಾನ್ ಅದೇ ವಿಚಾರ ಮಾತಾಡಕಂತ ಮತ್ತ ಬಂದೆ ನಿಮ್ ಮಕ್ಕಳ ಇಬ್ರು ಮಕ್ಕಳ ಅದಾರಲ್ಲಾ ನಾನ್ ಅದಕ್ಕೆ ಹೇಳಿದ್ದು ಇಂಗ್ಲೀಷ್ ಅಲ್ಲಿ ಫೀಚ್ ಕೊಡಿ ಮುಂದೆ ಎನ್ ಡಿ ಎ ಕೋಚಿಂಗ್ ಕಳಸಿದ್ರೆ ಚೆನ್ನಾಗ್ ಆಕತಿ
ಹಾ ಹೌದು ಹ್ಮ್ ಆಮೇಲೆ ಮನೇಲೆಲ್ಲಾ ಹಿಂದಿನೇ ಮಾತಾಡ್ತಾರೆ ನಮ್ಮ್ ಮನೇಲಿ ಆದೆ ನನಗ್ ಬರಲ್ಲ ನಾನು ಕನ್ನಡ ಮೀಡಿಯಂ ಅಲ್ಲಾ ಕನ್ನಡದಲ್ಲೇ ಮಾತಾಡೋದು ನನ್ ಜೊತೆ ಎಲ್ರರು ಕನ್ನಡದಲ್ಲೇ ಮಾತಾಡ್ತಾರೆ
ಹಾ ಎಲ್ಲಾ ಬಾಕಿ ಹಿಂದಿ ಮಾತಾಡ್ತಾರ ಅಲ್ಲಾ
ಹಾ ಉಳ್ದಾರಲ್ಲ ನಮ್ಮ ಕೋ ಸಿಸ್ಟರ್ ಇದ್ದಾರಲ್ಲ ಅವರು ಕೂಡ ಹಿಂದಿನೇ ಮಾತಾಡ್ತಾರೆ
ಹ್ಮ್ ಹ್ಮ್ ಹ್ಮ್
ಅವ್ರ ಇವಾಗ ಕೆಲ್ಸದ ಸಲುವಾಗಿ ಪುಣೆ ಕಡೆ ಹೋಗಿದ್ದಾರೆ
ಹೌದಾ ಅಲ್ಲಾ ನೀವು ಹಿಂದಿ ಕಲಿಬೋದಿತ್ತಲ್ಲಾ
ಕಲಿಬಹದು ಆದ್ರೆ ನಮ ಭಾಷೆಯನ್ನು ಬಿಟ ಕೋಡಕ್ ಆಗತ್ತ ಆದ್ರೂ ನಮದು ಅನ್ನೊದೂ ಹೆಮ್ಮೆ ಆಸ ಸ್ವಲ್ಪ ಸ್ವಲ್ಪ ಬರತ್ತ ಆದ್ರೆ
ಹ್ಮ್
ಅ ಅರ್ಥ ಆಗತ್ತೆ ವಾಪಸ್ ಮಾತಾಡಕ್ ಬರಲ್ಲಾ
ಹ್ಮ್ ನಾನ್ ಆತರ ಹೇಳಿದ್ದಲ್ಲ ಬಿಟ್ಕೊಡೋದಂತಲ್ಲ ಕಲಿಬೇಕು ನಾಲೆಜ್ ಗೋಸ್ಕರ
ಹಾ ನಿಜಾ ಎಲ್ಲಾ ಲ್ಯಾಂಗ್ವೇಜು ಕಲಿಬೇಕು
ಹ್ಮ್ ಹಿಂದಿ ಇಂಗ್ಲಿಷ್ ಒಂದ್ ಎರಡ ಇದ್ ಬಿಟ್ರೆ ಎಲ್ಲಾದ್ರೂ ಹೋಗ್ಬರ್ಬೋದಕ್ಕ
ಹೌದು ನಿಜಾ ನೀವ್ ಹೇಳೋದು
ಹ್ಮ್ ಹ್ಮ್ ನಮ್ದು ಕತೆೆ ಹಂಗೆ ಆಗಿರೋದು ಎಲ್ಲೆಲ್ಲ ತಿರ್ಗಾಡ ದೈರಾ ಡೋಂಟ್ ಹೋಗ ಬಂದ್ವಿ ಆಗ್ಲಿಲ್ಲ ಸುಮ್ನೆ ವಾಪಸ್ ಬಂದಿ ಬಂದೆ ಸುಮ್ನೆ ಈಗ ಹಾಸ್ಪಿಟಲ್ ಇದ್ದಿವಿ
ಹ್ಮ
ದೇಹರಾದೂನಲ್ಲಿ ಆರು ತಿಂಗಳು ಇದ್ಬೇಕ ನಾವು
ಹ್ಮ್
ಅಕ್ಕ ವಾಯ್ಸ್ ಸರಿ ಕೇಳ್ಸ್ತಿಲ್ಲ.
ಇವಾಗ ಕೇಳಸ್ತಿದ್ಯಾ.
ಹಾ ಹೇಳಿ ಅಕ್ಕ ಹೇಳಿ.
ಅಂದ್ರೆ ಅಲ್ಲಿ ಭಾಷೆ ಎಲ್ಲಾ ತೊಂದ್ರೆ ಆಯ್ತಾ ಅಂದೆ.
ಇಲ್ಲ ಇಲ್ಲ ಇಲ್ಲ ನನ್ ಬರ್ತಿದೆ. ನಿನ್ನೇನು ಬರ್ತಿತ್ ನನಗೆ ಮಾತಾಡೊಕೆ ಆತರ ಏನಿಲ್ಲಾ. ಅಂದ್ರೆ ನಾನು ತ್ರೀ ಇಯರ್ಸ್ ಎನ್ ಸಿ ಸಿ ಮಾಡಿದೆನಿ. ಬಟ್ ಒಂದು ಎಕ್ಸಾಮ್ ಬ ಎಕ್ಸಾಮ್ ಬರ್ದಿಲ್ಲ ಲಾಸ್ಟ್.
ಹು
ಹು ಅದಕ್ಕೆ ನನಗ್ ಬೆನಿಫಿಟ್ ಆಗೈತಿ.
ಹು
ಎಲ್ಲಿ ಅಕ್ಕಾ ನಾವು ಓದೋಕಾರ ಸರಿಗ್ ಓದ್ಲಿಲ್ಲ. ಓದಸಕು ಬಾಳ ತೊಂದ್ರೆ ಇತ್ತು ನಮಗ ನಮಿಗ್ ಓದ್ಸಕ ನಮ್ಮ ಅಣ್ಣ ಸ್ಕೂಲ್ ಬಿಟ್ಬಿಟ್ರು.
ಅಯ್ಯಯ್ಯೋ.
ಹು ನಾವ್ ಇರೋದು ಟೋಟಲ್ ನಾಲ್ಕ್ ಜನ ಇಬ್ರು ಅಕ್ಕಂದ್ರು ಒಬ್ಬ ಅಣ್ಣ ನಾನೇ ಸಣ್ಣವ್ನು. ಅದ್ರಲ್ಲಿ. ಹು ಇಬ್ರು ಅಕ್ಕಂದು ಮದ್ವೆ ಆಗೈತಿ ಅಣ್ಣಂದು ಮದುವೆ ಆಗಿ ಮೂರ್ ಮಕ್ಕಳ ಅದಾರೆ.
ಓ ಹೌದಾ ನೀವು ತುಂಬಾ ಚಿಕ್ಕೋರಾ ಹಂಗಿದ್ರೆ.
ಹಾ ನಾನೇ ಚಿಕ್ಕವನು ನಂದು. ಡಿಗ್ರಿ ಕಂಪ್ಲೀಟ್ ಆಗೈತಿ ಈಗ ಏನ್ ಮಾಡ್ಬೇಕಂತ ಗೊತ್ತಾಯತ. ತಿಲ್ಲಾ ಸುಮ್ಮನೆ ಕುಂತೀನಿ ಈಗ ಪಿ ಸಿ ಒಂದ್ ಎಕ್ಸಾಮ್ ಬಿಡ್ತಾರೆ ಯಾಕ. ಅದಕ್ಕೆ ಟ್ರೈ ಮಾಡೋಣಂದ ಅದು ಆಗ್ತೈತ ಇಲ್ಲೊ ಗೊತ್ತಿಲ್ಲ ನಾನ್ ಮಾಡಿದ್ದೆ ಬೇರೆ. ಎನ್ ಡಿ ಎಗ್ ಟ್ರೈ ಮಾಡಿದ್ದೆ ಅದನು ಆಗ್ಲಿಲ್ಲ ಅದಕ್ಕೆ ಸುಮ್ಮನೆನಾಗ್ಬಿಟ್ಟಿವವಿ.
ಹೌದಾ ನೀವು ತುಂಬಾ ಹೈಟ್ ಇದ್ರೆ ಆರ್ಮಿಕ್ ಒಂದ್ಸರಿ ಟ್ರೈ ಮಾಡ್ಬೇಕು.
ಟ್ರೈ ಮಾಡಿವ ಅಕ್ಕಾ ಆಗಿತ್ತು ಬಿಟ್ಟು ಬಂದ್ವಿ.
ಯಾಕೆ
ಇಲ್ಲ ಚೆನ್ನಾಗ್ ಅನ್ಸ್ಲಿಲ್ಲ ಅದು.
ಅಮ್ಮಾ ಅಲ್ಲ ಆರ್ಮಿಗೆ ಸೆಲೆಕ್ಟ್ ಆಗಿತ್ತಾ ನಿಮ್ದು.
ಹಾ ಟ್ರೈನಿಂಗ್ ಮುಗಸಕೊಂಡ್ ಬಂದ್ವಿ ನಾವು ವಾಪಸು.
ಹು ಹು
ಹು
ಹು ಅಂದ್ರೆ ಅಪ್ಪ ಅಮ್ಮನೆಯಿಂದ ಇರಕ್ ದೂರ ಇರಕ್ ಆಗದೆ ಬಂದಿದ್ದು.
ಆತರ ಆತರ ಫೀಲ್ ಏನಿಲ್ಲ ಯಾಕಂದ್ರೆ ನನ್ ಫಸ್ಟ್. ಸ್ಟಾರ್ಟಿಂಗ್ ಇಂದ ಹಿಡ್ದು ಇನ್ನ ಮೋಸ್ಟ್. ಸ್ಲೀ ನಾಕನೇ ಕ್ಲಾಸ್ ಐದನೇ ಕ್ಲಾಸ್ಗೆ ಕಬ್ಬ್ ಕಡೆಕ್ ಹೋಗಿದ್ವಿ ನಾವು ಆಮೇಲೆ. ಎಂಟನೇ ಕ್ಲಾಸ್ ಇಂದ ಬರಿ ಹಾಸ್ಟೆಲ್ ಅಲ್ಲೇ ಬಿದ್ದೀನಿ.
ಅಯ್ಯ್
ಏನಿಲ್ಲ ಆವಾಗಸ ಬಹಳ ಬಡತನಾ ಇತ್ತು ಹು
ನಮ್ಮ ಕಡೆನೂ ಒಂದೆ ರಾಯಚೂರಿಂದ ಒಂದಷ್ಟು ಹುಡುಗ್ರು ಬರ್ತಿದ್ರು ಪಾಪ. ಚಿಕ್ ಅವರು ಅಪ್ಪ ಅಮ್ಮನ ಬಿಟ್ಟು ಬರೀ ಮೂರ್ನೇ ಕ್ಲಾಸ್ ನಾಲ್ತ್ತನೇ ಕ್ಲಾಸ್ಗೆ ಬರ್ತಿದ್ರು.
ಹು
ಇಗ ಒಬ್ಬನು ಪಿ ಸಿ ಆಗಿದ್ದಾನೆ ಒಬ್ಬನು ರೇಲ್ವೆ ಡಿಪಾ. ಅಪಾರ್ಟ್ಮೆಂಟ್ ಅಲ್ಲಿ ಇದಾನೆ ಇನ್ನೊಬ್ನು ಅ ಫಾರೆಸ್ಟ್ ಅಲ್ಲಿ ಇದ್ದಾನೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಹೂ ಸರಿ ಹಂಗಿದ್ರೆ ಮತ್ತೆ ಮಾಡ್ತೀನಿ ಹ ಹೇಳಿ ಏನೋ ಹೇಳ್ತಿದ್ರಿ ಹಾ ಸರಿ ಓಕೆ ಬಾಯ